ಹಲ ನ ಹಣ ಅವ ರಾಮಗೆ ಅವ ರಮಣ
ಹ್ಮ್ ನಾವರಣ
ಕತಣ ನೀ
ಎರ
ಏನಿಲ್ಲ ಯಾವಾಗ್ದಾನೆ ಜಸ್
ಹಾ ಹೌದಾ ಹೊರಗಡೆ ಬಂದಿರಾ
ಊಟ ಮಾಡ್ಬಿಟ್ಟು ತಿಗಡ್ ಸ್ವಲ್ಪ ನೀನು ಗಾಳಿ ಬರ್ತದೆ ಹಂಗ ಅದ ಬ
ಹಣ ಬಂದ ಅದೇ ಸ್ವಲ್ಪ ಗಾಳಿ ಬರ ಕತಿತ್ತು ಹೊರಗಡೆ ದಕರ ಒ ಮಾಡ ಹ
ಸ್ವಲ್ಪ ಸೈಲೆನ್ಸ್ ಆಗ ಹ್ಮ್ ಸಲೆನ್ ಅ ಸೈಲೆಂಟ್ ಆಗಿರು ಪಾ
ಅಣ್ಣಾ ನಿಮ್ ಸೌಂಡ್ ಚೆನ್ನಾಗಿ ಕೇಳ್ತಾ ಇಲ್ಲ.
ಇವಾಗ ಕೆಳ್ತಾ ಇದ್ದಾ. ಹಲೋ ಕೇಳತದ ಕೇಳಸ್ತ ಐತ.
ಸ್ವಲ್ಪ ಸ್ವಲ್ಪ ಕೇಳ್ ಹಾ ಕೇಳಸ್ತಾ ಇದೆ. ಹ ಹೇಳಿ ಅಣ. ಮತ್ತೇನಿಲ್ಲ ನೋಡೋಣ ನೀವೇ ಹೇಳ್ಬೇಕು ನಾವ್ ಕೇಳ್ಬೇಕ.
ಹ್ಮ್ ಹ್ಮ್
ದೊಡ್ಡವರು ಹೇಳಿದ್ಮ್ಯಲ ದೊಡ್ಡೋರು ಹೇಳಿದ್ಮ್ಯಾಲೆ ಕೇಳ್ಬಕ್.
ಹೌದಾ ನಾ
ಹೌದ ನೋಡಣ ಮತ್ತೇನ ಹಾ ಎಲ್ಲಿದ್ದೀರಿ ಅಣ್ಣ ಇವಾಗ. ಹ ಅಣ್ಣ ಎಲ್ಲಿದ್ದೀರಿ ಇವಾಗ ಎಲ್ಲಿದ್ದೀರ ಅಣ್ಣ ಇವಾಗ.
ನಾವು ಇವಾಗ ಬೆಂಗಳೂರಲ್ಲಿ ಇದ್ವಿ ಬೆಂಗಳೂರು
ಬೆಂಗಳೂರಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀರಾ
ಡೆಲಿವರಿ ಜಾಬ್ ಮಾಡ್ತೀವಿ ಡೆಲಿವರಿ ಜಾಬ್
ಇಲ್ಲೇ ನೀವು ಲೋಕಲ್ಲ ಮಾಡ್ಬೋದಲ್ಲಣ್ಣ ಬೆಂಗ್ಳೂ ಬೆಂಗ್ಳೂರ್ ಹೋಗ್ಬೇಕಂತ ಏನಿದೇ
ಲೋಕಲಲ್ಲಿ ಮಾಡದ್ರೆ ಬರೆ ಹ್ಮ ಬರೆ ಇವು ಐಟಮ್ ಡೆಲಿವರಿ ಇರುತ್ತಲ್ಲ ಅದಷ್ಟೇ ಮಾಡ್ಬೇಕ್ ಆಗುತ್ತೆ ಫುಡ್ ಡೆಲಿವರಿ ಮಾಡಕ ಆಗಲ್ಲ.
ಎಷ್ಟ ಅದಣ್ಣ ತಿಂಗಳಿಗಿ ಪೇಮೆಂಟ್ ನಿಮ್ಗೆ.
ನಮಗೆ ತಿಂಗಳ ಪೇಮೆಂಟು ಅಂತದ ನಾವು ಯಾವತರ್ ಡೆಲಿವರಿ ಮಾಡ್ವಿ ಅದ್ರ ಮೇಲೆ ನಮಗೆ ದುಡ್ ಇರುತ್ತ
ಹೆ ಹೆಂಗಣ ಅದು ಡೆಲಿವರಿ ಯಾವ್ತರ ಅಂತ ಸ್ವಲ್ಪ ಹೇಳ್ತೀರಾ ಅದ್ರ ಬಗ್ಗೆ ಏನಂತ
ಹ್ಮ್ ಕೆಲವೊಂದು ಅಪ್ಸ್ ಇರುತ್ತ ಜಿಪ್ಟೊ ಜೊಮ್ಯಾಟೋ ಹ ಮತ್ತೆ ಸ್ವಿಗ್ಗಿ ಅಂತ ಯಾಪ್ಗೋಳ ಇರುತ್ತಾ. ಆ ಆ್ಯಪ್ ಗಳೆಲ್ಲ ಅಪ್ ಅವ್ರು ನಮಗೆ ಆರ್ಡರ್ ಕೊಡ್ತಾರ ನಮ್ಮ ಮೊಬೈಲ್ ನಂಬರ್ ಬೈಕ್ ಇರುತ್ತ ಒಂದು. ಬೈಕ್.
ಬೈಕ್ ಅವ್ರೆ ಕೊಡ್ತಾರೆನ್ ಬೈಕ್ ಕೂಡ ಹ ಅಣ - ಬೈಕ್ ಅವ್ರೆ ಕೊಡ್ತಾರ ಹೌದಾ ಚಲೋಣ ಇದಂತ ಚಲೋ ಇಷ್ಟು ಬಿಸಿಲಲ್ಲಿ ಮಾಡ್ತೀರಣ್ಣ ಅಸ್ಟಿ ತಿರಗಾಡ್ಬೇಕಲ್ಲ.
ಹ್ಮ್ ಬಿಸಲೆ ಮಾಡಬೆಕಪ್ಪ ಇವಾಗ ಎನ್ ಮಾಡಕ ಆಗಲ್ಲ. ದುಡ್ಡು ಬೇಕಾದ್ರೆ ಎಲ್ಲಾ ಮಾಡ್ಲೇಬೇಕಲ್ಲ.
ಇಂತ ಬಿಸಿಲು ಬಿಸಿಲಲ್ಲಿ ಬ್ಯಾಡಣ್ಣ ಯಾಕೆಂದ್ರೆ ಇಲ್ ನೋಡಣ ಬಿಸಿಲ ಹೇಗಿದೆ ಇವಾಗೆಲ್ಲಾ ಬಿಸ್ ಬಿಸಿಲಿಗಿ ಬಾಳ ಬಾಳ ಇದಾಗ್ತಾ ಇದಾರೆ ಮಂದಿ ನೋಡಿದಿಲ್ಲಣ್ಣ ಅಲ್ಲಿ ಮನ್ನಿ ಒಂದು ನಮ್ಮೂಊರಾಗೆ.
ಮಳಿ ಬರ ಕುಂತದ ನಮ್ ಕಡೆ.
ನಮ್ಮ್ ಕಡೆ ಬಿಸಿಲು ಜಾಸ್ತಿ ಆದಣ ಮಳೆ ಅಂತ ಪರಿ ಏನ್ ಕಡಿಮೆ ಕಡಿಮೆ ಆದ ಮಳಿ ಅಂತ ಪರಿ ಏನಿಲ್ಲ ಮ ಮಳಿ ಏ ಎಲ್ಲಿ ಬಿಜಿ ಇದಿರಣ್ಣ ಸೌಂಡ್ ಜಾಸ್ತ
ಹ್ಮ ಸ್ವಲ್ಪ ಊಟ ಮಾಡ್ತಾ ಹ್ಮ್ ಸ್ವಲ್ಪ ಆ ಹಾಲಿದೆ ನಮ್ದು ಆಲ್ ಕಡೆ ಬಂದಿದಿನಲ್ಲ ಸ್ವಲ್ಪ್ ಸ್ವಲ್ಪ ಎಲ್ಲ ಜನ ಊಟ ಮಾಡ್ತಾರೆ
ಅಲ್ಲೇ ಅಲ್ಲೇ ನೀವೆಲ್ಲಿರೋದ ಅಲ್ಲಿ ಈವಗ ಬೆಂಗಳೂರಲ್ಲಿ
ಎಲ್ಲ ನಾವು ಬೆಂಗಳೂರಲ್ಲಿ ಇರೋದು ಹ ಇಂಗ್ ತಂದಿಲ್ಲ ಊಟ
ಹೌದಾ ಅದಕಂತ ಇಂತ ಈ ಷ್ಟು ಎಲ್ಲ ಸೌಂಡ್ ಬರ್ತಾ ಇದೆ ಹೌದೌದ ಹೌದ ಜರಾ ಸೌಂಡ್ ಎಲ್ಲಾರಲ್ಲಿ ಓದ್ರ ಏನಂದಣ ಚಲೋ ಬಿಡೋಣ್ಣಂದ್ ತಿಂಗ್ಳಗ ಒಂದು ಮಿನಿಮಮ್ ಒಂದ ಇಪ್ಪತ್ತ ಇಪ್ಪತ್ತದು ಈ ಸಾವಿರ ರೂಪೆಯಿ ದುಡಿತೀರೆನ್ ಅಣ ನೀ
ದಿನಕ್ಕೆ ಹದಿನೆಂಟ್ನೂರು ರೂಪಾಯಿ ದುಡತಿನಿ ಹದ್ನಂಟುನೂರು ರೂಪಾಯಿ
ಹಾ
ಅದೇ ನಮ್ ತಮ್ಮ ಒಬ್ಬನು ಕಾಲೇಜ ಓತವನೆ
ಹೌದಾ
ಅವ್ನಿಗೆಲ್ಲ ಅವ್ನಿಗೆಲ್ಲ ಓದಸ್ಬೇಕಲ್ಲ ಇವಾಗ ದುಡ್ಡ ಜನ ಹ್ಮ್
ಹೌದೌದು ಬರಾ ಬರ ಅದಣ್ಣ ಈಗ ಎಷ್ಟು ದುಡ್ತಿರಣ್ಣ ತಿಂಗಳಿಗೆ ನೀವು ರೊಕ್ಕ
ತಿಂಗಳಿಗು ಆಗತ್ತ ಒಂದು ನಲ್ವತ್ತರಿಂದ ನಲ್ವತ್ತಐದ್ ಹಂಗ ಆಗತ್ತ
ಅಬಾಬಾ ಹಣ ಜಾಸ್ತಿ ಐತಲ್ಲ ಹಣ ಜಾಬ್ ಜಾಬ್ ಇದ್ದವರುನು ಏನ್ ಮಾಡಲ್ಲಲ್ಲ ನಿಮ ಮುಂದೆ
ಹ್ಮ್ ನಮ್ದಲ್ಲ ಹಾರ್ಡ್ ವರ್ಕ್ ಅವರೆಲ್ಲ ಸುಮ್ನೆಕ್ಕ ಎಲ್ಲಿ ಒಂತ ಲ್ಲಿ ಕುಬಿಟ್ಟು ದುಡ್ಡು ಮಾಡಕಬಿಡದು
ಹಾರ್ಡ್ ವರ್ಕ್ ಎಲ್ಲ ಅದಣ್ಣ ಬರೇ ತಿರುಗಾಡದಷ್ಟೇ ಅಷ್ಟೆ ಅಲ್ಲ ನೀವು ಗಾಡಿ ಮೇಲೆ ಅಲ್ಲಿ ಪಾರ್ಸಲ್ ಕೊಟ್ಟೆ ಇಲ್ಲಿ ಪಾರ್ಸಲ್ ಕೊಟ್ಟ ಅಷ್ಟೇ ಅದಲ್ಲ ಮತ್ತೇನು ನಿಮ್ ಹಾರ್ಡ್ ವರ್ಕ್ ಅದ್ರ ಏನಿರೋದೆೇ ಇಲ್ಲ ಜಾಸ್ತಿ ಅದು ಪೇಮೆಂಟ್ ಮಾಡ್ಬೇಕು ರೊಕ್ಕ ತಗೋಬೇಕು ಆಯ್ತಷ್ಟೇ ಮತ್ತೇನು ಅದ ಹಾರ್ಡ್ ವರ್ಕ್ ಇರಲ್ಲ ಹಾರ್ಡ್ ವರ್ಕ್ ಅಂದ್ರೆ ಏನಲ್ಲ ಕೈಲಿಂದ ಕೆಲ್ಸ ಹೌದ ಬಿಡು ಅಣ ನೀನು ಹೇಳದ ಬರಬರಿ ಅದ ನಮ್ಗ್ ಹಾಡನ್ ಅನ್ಸಲಾದ್ರ ನೀಮ್ ಮಾಡೋರಿಗೆ ಹಾಡು ಅನ್ಸತ ಅಷ್ಟೆ
ಹ್ಮ್ ಇವಾಗ ನಾವೆಲ್ಲಾ ಗಾಡಿ ಓಡಸ್ಬೇಕು ಒಂದು ದಿನಕ್ಕೆ ಐದು ಗಂಟೆ ಆರ್ ಗಂಟೆ ಹಿಂಗೆಲ್ಲಾ ಗಾಡಿ ಮೇಲೆ ಕುತ್ಕೊಂಡು ಈಲ್ಲಾ ಬ್ಯಾಕ್ ಪೇನ್ ಬರತ್ತ ಪೈಲ್ಸ ಆಗುತ್ತಾ
ಹೌದ ನೈಟ್ ಡ್ಯೂಟಿ ಮಾಡ್ತೇನೆ ನಾನು
ಹಾ ನೈಟ್ ಡ್ಯೂಟಿನ ಮಾಡ್ತೇನಿ ಹ ನೈಟ್ ಹನ್ನೆರಡು ಗಂಟೆವರೆಗ ಮಾಡ
ಮತಿವತ್ತು ಈಗ ಮತ್ತಿನ ಈಗ ಎಲ್ಲಿ ಊಟ ಮಾಡಕ್ ಬಂದಿರಾ ನೀವಾಗ
ಹಾ ಊಟ ಮಾಡಬಿಟ್ಟ ಇವಾಗ ಒಂದ್ ಹಾಫ್ ಅನ್ ಅವರ್ ರೆಸ್ಟ್ ಮಾಡ್ಬ ಹಗ
ಹೌದಾ ಚಲೋ ಬಿಡೋಣ ಏನಾರೋ ಒಂದ ಕೆಲ್ಸ ಮಾಡ್ತಾ ಇದ್ದೀರಾ ನೀವ ಮಾಡ್ರಿ ಚಲೋನೇ ಅದ ಒಂದ್ ಯಾವದಾರ ಒಂದ್ ದಾರಿಗೆ ಹತ್ತಿ ಬಿಡ್ರಿ ಮದುವಿ ಗಿಡವಿ ಆಗದಿಲ್ಲಣ
ಹಾ ಮದವೇ ಎಲ್ಲ ಫುಲ್ ಆಗಿಬಿಟ್ಟಿದೆೆವಾಗೆಲ್ಲ
ಹಾ ಅದ್ಕಂತ ಅಂತ ಪರಿ ಸಂಸಾರ ನಿಮ್ಗೆ ಕಳ್ಳಿಗೂ ಹತೈತಿ ಈಗೆಲ್ಲಾ ನಿಮ್ಗ ತಮ್ಮ ಅಂದವ್ರಿಗೆ ನೀವೇ ಹೊಸ ಇದ್ದೀರಾ ಇವಾಗ
ಹ್ಮ್ ನಮ್ಮ್ ತಮ್ಮನ ತಂದಿರು ಇಬ್ಬರ ಅವ್ರ ಇ ಒಬ್ಬನ್ನು ಕೆಲಸ ಮಾಡತಾನ ಇಲ್ಲಿ ಬೆನಗಳೂರಲ್ಲಿ ಅವ್ರ ಬೇರೇ ಕಡೆ ಅವ್ರೆ ಅವ್ರನ್ನು ಡ್ರೈವಿಂಗ್ ಕೆಲಸ ಮಾಡ ನಡ್ತಾನೆ
ಹ ನಿಮ್ಗಿಂತ ಎಷ್ಟು ವರ್ಷ ಸಣ್ಣವರು ಅದಾರ ಈಗ ನೀವು ಹೊಸದು ಯಾರ ಪೂರ ಪೂರಾ ಲಾಸ್ಟ್ ಇದ್ದವ್ರಿಗೆ ಇದೀರಾ ಏನು ನಡ್ವರ್ಕ ಇದವ್ರ ಒಡಸ್ತಾ ಇದ್ದೀರಾ
ಹ ಪುಲ ಲಾಸ್ನು
ಹೌದಾ ಈಗೆಲ್ಲಾ ನೀವಿ ಇಬ್ಬರುೂ ದುಡಿಯಗುತ್ತೀರ ರೊಕ್ಕ
ಹ್ಮ್ ಇಬ್ಬರು ದುಡಿತಾ ಇದೀವಿ ಅವ್ನ್ಗೆ ಮಾತ್ರ ಓದಿಸ್ತಾ ಇದೀವಿ ಒಬ್ಬನೇ ಓ ಹ್ ನಮ್ ಎಂದ ಓದೋದ ನಮ್ಗೆ ನಮ್ಗೆ ವಿದ್ಯೆ ಎಲ್ಲ ತೆಗತಿಲ್ಲ ನಮ್ಗ
ಹೌದೌದ ಬರಬರಿ ಅದ್ ಬಿಡೋಣ ಹೊಸ ಹಕತ್ರಿ ಮುಂದ ಏನಾರ ಲೈಫ ಅಲ್ಲಿ ಅವನು ಏನಾರ ಸೆಟಲ್ ನಿಮಗೆ ಮತ್ ಉಲ್ಟನ್ ಸಿಗೋದ ಬಿಡೋಣ ಹೊಸದನ್ ತಪ್ಪಿಲ್ಲಡ
ಇವಾಗ ಮಜನ ಯಾರ ಹಾ ಅದೇ ಇವಾಗ ಏನಾದ್ರರು ಮಾಡ್ಬೇಕು ಇದಕ್ಕೆಲ್ಲ ಜೀವನದಲ್ಲಿ ಇವಾಗ ಹಾಗೆ ಸುಮ್ನೆ ಕುಂತಾರೆ ಹ ಹೆಂ ಅನ್ಕ್ಬಿಟ್ಟು ದುಡಾಗಿ ಬಂದ್ಬಿಟ್ಟಿದೆನ ನಾನು ಊರಲ್ಲಿ ಸುನೆ ಇದ್ರೆ ಊರಲ್ಲಿ ಸುಮ್ಮನೆ ಪುಂಡಾಟ ಆಡ್ಕೊಂಡು ಮತ್ತೆ ಎಲ್ಲಾ ಕೆತಪ್ ಮ್ಕೊಂಡ್ ದೂರಲ್ಲಿ ಇರ್ತವಲ್ಲ ಅದೆಲ್ಲ ಸರಿ ಕಾಣಲ್ಲಕ ಹ್ಮ್ ಅದು ನಮ್ಮ ಅ ನಮ್ಗೆ ಬೇ ಬಿಟ್ಟು ಈ ಕಡೆ ಕಲತಾ
ಹೌದೌದು ಇದನ್ ಬರಬರ ಈಗ ನೀವು ಬೆಂಗಳೂರಿಗೆ ಹೋಗಿ ಎಷ್ಟು ವರ್ಷ ಆಯತಿ ಈಗಲ್ಲ ದುಡ ಗೊತ್ತ ಈಗ ಎಷ್ಟು ಈಗ ಅ ಎು ದೊಡ್ಡ ದರ ಬಾ ಮಿನಿಮಮ ರಾ ನಿ ನೀ ಹಯ
ಹ್ಮ ಒಂದ್ ತಿಂಗ್ಳಿಗೆ ಏನಿಲ್ಲ ಅಂತ ಅಂದ್ರೆ ಒಂದು ಹಲಸ ಹಲ ಸರ್ ಬ ಆರಾಮ ದುಡ್ತನಿ ಒಂದು
ನಲ್ವತ್ ಸಾವಿರ ಮತ್ತತ್ ಅದೇ ಖರ್ಚು ಮತ್ತ್ ಊಟ ಇದು ಕಡೆ ಈ ಕಡೆ ಅಂತ ಹಓದತಿರ್ತಲ್ಲಣ್ಣ ಅ ಅಂತ ಕೇಳಿದೆ ನಿಮ್ಗೆ
ಹ್ಮ ಊಟ ಊಟ ನನ್ನ ಪರ್ಸನಲ್ ಖರ್ಚು ಮತ್ತ ನನ್ನ ಫೋನಿಗೆ ರೀಚಾರ್ಜ್ ನಮ್ಮ ಮುಡಗ ಫೋನಿಗೆ ರೀಚಾರ್ಜು ಮತ್ತೆ
ಹ ಹಲೋಣ ನಿಮ್ ಮದುವೆ ಆಗಿದೆಲ್ಲಾ ಹುಡುಗಿ ಯಾಕೆ ಮತ್ತೆ ನಿಮ್ಗೆ
ಮತ್ತೆ ಅವ್ಳಗಾನು ಉಡಿಯಪ್ಪ ಇವಾಗ ಮದ್ ಆದ್ರನು ಉಡಿಯ ಅಂತ ಉಡಿ ಅಂದ ಜವಾಬಕ್ಳೊಳಗೆ ಹೆಣತೆ ಅಂತ ಹೇಳಕೆ ಎಲ್ಲ ಒಂದೇ ಅಲ್ಲ ಇಗಾಗ ಉಡಿ ಅಂದ್ರೆ ಒಂದೇ ಎ
ಹೌದೌದು ನೀವ್ ಎಲ್ಲಿಗೊದ್ತಾ ಇದ್ದೀರ ಅಣ್ಣ ಇವಾಗ
ಬಳೆ ಇರ್ತಲ್ಲ ಮನ್ಯಾಗ ಇವಾಗ ಮತ್ತ ಆಾಕ ಫೋನಿಗೆ ರೀಚಾರ್ಜ್ ಬೇಕು ಏನಾದ್ರ ನೋಡಕ ಅಪ್ಪನ ಸ್ಥಳ ಅವಾಗ ಅವಾಗ ನಾನ ಎಲ್ಲ ಹೊರಗಡೆ ಇದ್ದಂದ್ರೆ ಮತ್ತ ಮ ಹೋಗ ಬೇಕಲ್ಲ ಇಗಾಗ ಎಲ್ಲ ಇದ ಏನಂತ ಕೇಳ್ತಾ ಇರ್ತಲ್ಲಮ್ಮದ ಮನೆಗೆ ಒಬ್ಳಿಗೆ ಮನಸ್ ಬರಲ್ಲ
ಹೌದೌದು ಬರಾಬರಿ ಅತ್ ಬಿಡೋಣ್ಣ ಅವ್ರದ ಮ್ ಮದುವೆ ಆಗ್ಯದೇನಣ್ಣ ಅವ್ರ್ದು ನೀ ಮುಡಿಯದು ನಿಮ್ಮ್ ಹುಡುಗಿದ ಮದುವೆ ಆಗಿದೆ
ಏ ನಂದೇ ಮದುವೆಯಾಗಿಲ್ಲಪ್ಪ ನಮ್ಮುಡುಗಿ ಇದು ಮದುವೆ ಹೆಂಗಾಯ್ತು ಹೇಳು
ಹೌದದು
ಯಾವ್ ತರ ಮಾತಾಡ್ತೇವ ನಾನು ಮಾತಾಡೋದಕ್ ಗತ್ತಾಗಲ್ಲ ನನಗ ನಂದೇ ಮದುವ ಆಗಲ್ಲ ನ ಹುಡುಗಿದ ಹಂಗ ಮದುವ ಆಗತ್ತಳ ಹ್ಮ್
ಇಲ್ಲ ಮತ್ತ ನಿಮ್ ನಿಮ್ ಹುಡುಗಿ ಬಿಟ್ಟು ಬೇರೆ ಹುಡುಗಿಗ್ ಮಾಡ್ತಾ ಇದಿದೀರಾ ಏಂತ ಕೇಳಿದೆ ನಾನು
ಏ ಇಲ್ಲ ಇಲ್ಲ ಅಲ್ಲಾ ನಮ್ ಕಡೆ ಬೇರ್ಡಿ ಎಲ್ಲ ಬಿಟ್ಟ ಬಿಟ್ಟ ಹಾಕಿರ್ ನೀ ಹಲ್ಲ ಒಂದೇ ಹುಡ್ಗಿ ನಮ್ಮ್ ಮಾತ್ರ
ಹೌದಾ ಅಣ ಇಲ್ಲಿ ನೋಡೋಣ ನಿಮ್ದು ಸೌಂಡ್ ಜಾಸ್ತಿ ಬರ ಬರಕೊತ್ತೈತ್ತು ಹೊರಾಗಿಂದ ಹ ಎಲ್ಲಿ ತರ ನೀವ
ನಾನು ಇವಾಗ ಸ್ವಲ್ಪ ಇಲ್ಲಿ ಹೊರಗಡೆ ಸ್ವಲ್ಪ ಇಲ್ಲಿ ವಾಲಿಬಾಲ್ ಅಟ್ಕಟ್ಟಿದ್ದಾರೆ
ಹೌದ
ಹ್ಮ್ ಹ್ಮ್ ನಮ್ಮ ರೂಮ್ ವಾಲಿಬಾಲ್ ಅಕಟ್ಟಿದ್ದಾರೆ ಸ್ವಲ್ಪ ಅಲ್ಲಿ ಸ್ವಲ್ಪ ತಿರ್ಗಾಡ್ತಾ ಇದ್ದೀನಿ ಸ್ವಲ್ಪ ಊಟ ಮಾಡಡಿದ್ನೆಲ್ಲ ಸ್ವಲ್ಪ ಕರ್ಗ್ಬೇಕಂತ ಅನ್ಕೊಬಿಟ
ಹೌದೌದು ವಾಕಿಂಗ್ ನೈಟ್ ವಾಕಿಂಗ್ ಮಾಡ್ತೀರಾ ನೀವು ಅವಿಗೆ ಮುಂಜೆ ಮುಂಜಾಲೆ ಮಾಡಲ್ಲ ನೀವು
ಬೆ ವಿಂಗ್ ಮಾಡಲ್ಲ ಮುಂಜಳೆ ಐದ್ ಗಂಟೆ ಲ ಸ್ಟಾರ್ಟ್ ಮಾಡುದು ಡ್ಯೂಟಿ
ಹ ಐದ್ ಗಂಟೆ ಹೇಳ್ದ ಅಣ್ಣ ಟೈಮ್ಲ್ಲಿ ಗೊತ್ತಾಗ್ತಿಲ್ಲ ಅಣ್ಣ ನಿಮ್ಗೆ ಹೇಳೋದ ಅಲ್ಲಿ ಎ್ದಣದ
ಐದ್ ಗಂಟೆಯಿಂದ ಎಂಟು ಗಂಟೆವರೆಗೂ ಹ ಅಮೆಝಾನ್ ಡೆಲಿವರಿ ಮಾಡತೀನಿ
ಹೌದಾ ಏನ್ ಹಣ ದುಡ್ಯದಂದ್ರೆ ನಿಮ್ ತರ ದುಡಿಬೇಕಕ್ ಬಿಡೋಣ
ಹ್ಮ್ ಎಂಟು ಗಂಟೆದಿಂದ ಅಕಡೆಲ್ಲ ನಾಶನ ಮಾಡ್ಕೊಂಡ ಸ್ವಲ್ಪ ಏ ನಾ ಹೇಳದನ ಕೇಳ ಮಾರ ಪಸ್ಟ್ ಹ್ಮ್ ಆಯ್ತ ಆಯ್ತು ಸೇರ್ತ ಆ ಮಾಡ ತಕನ್
ಆಯ್ತಾ
ಹ